ನಮಸ್ತೆ ಏನಿಲ್ಲ ನಾವು ಆ್ ಇದಕ್ಕೆ ಹೋಗಿದ್ವಿ ಆಫೀಸ್ ಹೋಗಿದ್ವಿ ಈಗ ಬಂದ್ವಿ ಮನೆಗೆ
ಹೌದಾ ಆಫೀಸ ದಿನ ಎಲ್ಲಾ ಹೇಗಿತ್ತು ಇವತ್ತು ಭಾನುವಾರಲ್ಲಾ ಎಂತ ಆಫೀಸ್ ಇತ್ತು ಇವತ್ತು
ಅಂದ್ರೆ ಆಫೀಸ್ ಅಂದ್ರೆ ಆಫೀಸಿಗೆ ಹೋಗಿರ್ಲಿಲ್ಲ ನಮ್ ಗೆಳತಿಯರು ಅಲ್ಲಿ ಆಫ ತ್ರ ಸಿಗಕ್ ಬರ್ತೀನಿ ಅಂತ ಹೇಳಿದ್ರು ಹ್ಮ್ ಅದ್ರ ಸಲುವಾಗಿ ಆಫೀಸ ಹತ್ರ ಹೋಗ್ಬಿಟ್ಟು ಬಂದ್ವಿ ಈಗ
ಹೌದಾ ಹೇಗಿತ್ತು ದಿನಾ
ತುಂಬಾ ಚೆನ್ನಾಗಿತ್ತು ನಮ್ದು ಕಾಲೇಜ್ ಗೆಳತಿಯರೆಲ್ಲ ಬಂದಿದ್ರು ಇವತ್ತು
ಹ್ಮ್
ಅವರು ಇಬ್ರು ನಂಗೆ ಕಾಲೇಜ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಆಗಿದ್ರು ಅವರು ಬಂದಿದ್ರು
ಅವ್ರನ ಸಿಕ್ಕಿ ತುಂಬಾ ಖುಷಿ ಆಯ್ತು ನಂಗೆ ಜ ಬಹಳ ದಿನಗಳ ನಂತ ಥರ ಸಿಕ್ಕಿ್
ಹೌದಾ ಏನು
ಅದೇ ಬಹಳ ದಿನಗಳ ನಂತರ ಸಿಕ್ಕಿದ್ವಿ ಅವ್ರಿಗೆ ಸಿಕ್ಕಿ ತುಂಬಾ ಖುಷಿ ಆಾಯ್ತು
ಹ್ಮ್
ಅವರಿಗೆ ಸಿಕ್ಕಿ ಅವ್ರೂ ಆ ಮಾಂಸಾಹಾರಿ ಆಯತಾ
ಹ್ಮ್
ನಾವು ಇವತ್ತು ಚಿಕನ್ ಬಿರಿಯಾನಿ ತಿಂದ್ವಿ
ಹೌದಾ ಕಬಾಬು ತಿಂದ್ರಾ ಹ್ಮ್
ಆದ್ರೆ ಒಬ್ಳೂ ಸಸ್ಯಾಹಾರಿ ಇದ್ಲು ಅವ್ಳ ಮಾತ್ರ ಅದೇ ಸೊಪ್ಪನ್ ಸಾರು ಅನ್ನ ಊಟ ಮಾಡಿದ್ಳಲು
ಹೌದಾ ಪಾಪ ಅವಳಿಗೂ ಏನಾದ್ರು ಕೊಡ್ಬೇಕಿತಾನೆ ಪನ್ನೀರ್ ಅಂತ ಏನಾರು
ಅವಳಗ್ ನಾವ್ ಹೇಳಿದ್ವಿ ತಿನ್ನು ತಿನ್ನು ಅಂತ ಅವಳ ಇಲ್ಲ ನಾನು ತಿನ್ನಲ್ಲ ಮನೇಲಿ ಬೈತಾರೆ ಹಾಗೆ ಹೀಗೆ ಹೇಳದ್ರು
ಪಂಣ್ಣೇರ್ ತಿಂದ್ರೆ ಮನೇಲಿ ಏನಾಕ್ ಬರ್ತಾರ ಅಂತ ಅವರು ಮನೆಯಲ್ಲಿ
ಪನ್ನೀರ್ ಅಲ್ಲ ಅದು ಪನ್ನೀರ್ ಇಷ್ಟ ಆಗಲ್ವಂತೆ ಅವಳಿಗೆ ನಾವು ಅವಳಿಗೆ ಗೆ ಇದೆ ಚಿಕನ್ ಇಲ್ಲ ಅಂದ್ರೆ ಮೀನ್ ನ ತಿನ್ನು ಅಂತ ಹೇಳಿದ್ವಿ
ಹಾ
ಅವ್ಳ ಇಲ್ಲ ತಿನ್ನಲ್ಲ ಮನೇಲಿ ಗೊತ್ತಾದ್ರೆ ಬೈತಾರೆ ಹಾಗೆ ಹಗೆ ಅಂದ್ಲು
ಹೌದಾ ಹ್ಮ ಇಡೀ ಮತ್ತೆ ಅವ
ಹೇಳಿದ್ವಿ ಅಷ್ಟು ಈಗ ನೋಡಿ ಹೊರಗಡೆ ತಿಂದಿರ್ತವಿ ಮನೇಲಿ ಹೇಗ್ ಗೊತ್ತಾಗುತ್ತೆ ಪೇ
ಹ್ಮ್ ಅದು ಹೌದು ಅಲ್ವಾ ಗೊತ್ತಾಗದಾದ್ರೆ ಏನ ನೀ ಹೇಳಿದ್ರಿಂದ ಗೊತ್ತಾಗ್ಬಹುದು ಇಲ್ಲಾಂದ್ರೆ ಹೆಂಗ್ ಗೊತ್ತಾಗತ್ತ ಹೇಳಿ ಜೊತ್ತಾಗಿ ಇರ್ತೀರಲ್ಲ
ಹಲೋ
ಹಾ ಹೇಳಿ
ಹ್ಮ ಮತ್ತೆ ಪ್ರವಾಸಕ್ಕೆಲ್ಗಾದ್ರೂ ಹೋಗಿಲ್ಲ
ಇಲ್ಲ ನಾವು್ ಪ್ರವಾಸಕ್ಕೆಲ್ಲೂ ಹೋಗಿಲ್ಲ ನೀವ್ ಹೋಗಿದ್ರ
ಹಾ ಇಲ್ಲ ನಾನು ಹೋಗಿಲ್ಲ ಹೋಗ್ಬೇಕಂತ ಇದೆ
ಹಾ
ಹ್ಮ ಹೋಗ್ಬೇಕು
ಏನ್ ಗೊ ಏನ್ ಗೊತ್ತಾ ನೀ್ ಎಲ್ಲಿಗ್ ಹೋಗ್ಬೇಕಂತ ಅನ್ಕೊಂಡಿದ್ದೀರಾ
ನಾವು ಹೋಗ್ಬೇಕಂತ ಅ ಹ
ಹೌದಾ ನಿಮದು ಪಾಸ್ಪೋರ್ಟ್ ಇದೆಯಾ ಪಾಸ್ಪೋರ್ಟ್
ಸ್ಫುಡ್ ಇಲ್ಲ ಮಾಸದಕ್ ಹಾಕಿದ್ದಿಗೆ
ನಿಮ್ಮದು ಪಾಸ್ಪೋರ್ಟ್ ಬಂದಮೇಲೆ ಇದಕ್ಕೆ ಹೋಗ್ಬಿಟ್ಟು ಬನ್ನಿ ಜಮ್ಮು ಕಾಶ್ಮೀರಿಗೆ
ಪಾಸ್ಪೋರ್ಟಲ್ಲ ಜಮ್ಮಮ್ಮು ಕಶ್ಮೀರದ
ಅಂದರೆ ಇದರಲ್ಲಿ ಹೋಗಿ ಏರೋಪ್ಲೇನಲ್ಲಿ
ಹಾ
ಅದಕ್ಕೆ ಬೇಕು ತಾನೆ ಮತ್ತೆ ಪಾಸ್ಪೋರ್ಟು
ಹಾ ಹೌದು ಬೇಕು
ಜಮ್ಮು ಕಾಶ್ಮೀರಿಗೆ ಹೋಗ್ಬಿಟ್ಟು ಬನ್ನಿ ತುಂಬಾ ಚೆನ್ನಾಗಿರತ್ತಂತೆ ನಾನು ಹೋಗಿಲ್ಲ ಅಂದ್ರೆ ನನ್ ಗೆಳತಿ ಹೋಗಿದ್ಲು ಅವಳ ಹೇಳ್ತಾ ಇದು ತುಂಬ ಚೆನ್ನಾಗಿತ್ತು
ಹಾ ಹೌದಾ
ಹ್ಮ್ ಅಲ್ಲಿ ಅಂದ್ರೆ ಅವ್ಳು ಹೋಗಿದ ಟೈಮ ಅಲ್ಲಿ ಅದು ಮಂಜೆಲ್ಲ ಬೀಳ್ತಾ ಇತ್ತಂತೆ
ಹ್ಮ್
ಅವ ಅಲ್ಲಿ ತುಂಬ ಚೆನ್ನಾಗಿತ್ತು ಅವು ಆಮೇಲೆ ಕುರಿಮರಿಗಳನ್ನೆಲ್ಲ ತಗೊಂಡು ತಲೆ ಮೇಲೆಲ್ಲ ಇಟ್ಕೊಂಡು ಫೋಟೋ ಎಲ್ಲ ಹಾಕಿದ್ಳವಳು
ಹ್ಮ್
ನನಗೆ ನಾನು ಹೋಗ್ಬೇಕಿತ್ತು ಅಂತ ಅನ್ನಿಸ್ತು ನಂದು ಪಾಸ್ಪೋರ್ಟ್ ಇಲ್ದೆ ಇರೋ ಕಾರಣ ಹೋಗಕ್ಗರ್ಲಿಲ್ಲ
ಹೌದಾ ಹ್ಮ್ ಬಿಡಿ ಇನ್ಯಾವತ್ತಾದ್ರೂ ಹೋಗಿ ಬ್ರಂತೆ
ಅದೇ
ಹ್ಮ್ ಹ್ಮ್ ಮತ್ತೆ ಸಮಾಚಾರ
ಮತ್ತೆ ನೀವೇ ಹೇಳ್ಬೇಕು
ನಮ್ದು ಏನು ಇಲ್ಲ ಏನುೂ ಇಲ್ಲ ನಮ್ದು
ಏನ್ ತಿಂದ್ರಿ ಸಂಜೆಗೆ
ಸಂಜೆಗೆ ನೋಡದು ಮತ್ತೆ ಕಾಪಿ ಇನ್ನು ನೀವು
ನಾವು ಅಲ್ಲೇ ಹೊರಗಡೆ ಗೆಳತಿನ ಮೀಂಟ್ ಆಗಕ್ ಹೋಗಿದ್ವಿ ಅಲ್ಲ ಅಲ್ಲೇ ತಿದ್ಬಿಟ್ಟು ಬಂದ್ವಿ
ಹೌದಾ ಮತ್ತೆ ಹಚಾರ
ಸಮಾಚಾರ ಹೇಳ್ಬೇಕು ನೀವೇ ಏನ್ ಮಾಡ್ತಾ ಇದ್ರಿ
ಹಾಗೆ ಸುಮ್ನೆ ಕುತ್ಕೊಂಡಿದ್ದೆ ಒಂದ್ ರೌಂಡ್ ಹಂಗೆ ವಾಕ್ ಹೋಗಿ ಬಂದೆ ಈಗಷ್ಟೇ ಹ್ಮ್ ಹೌದು
ಊಟ ಎಲ್ಲ ತಯಾರಾಯ್ತಾ ಮನೇಲಿ
ಹಾ ಅಮ್ಮ ಮಾಡ್ತಾ ಇದ್ದಾರೆ
ಹ್ಮ್
ಆಮೇಲೆ ಬೇರೆ ರವಿವಾರ ಅಲ್ಲ ಭಾನುವಾರ ಸ್ವಲ್ಪ ಸ್ಪೆಷಲ್ ಆಗಿ ಇರುತ್ತೆ ಕೋಳಿ ಸಾಂಬಾರ್ ಹಂಗೆ ಹೆಂಗೆ ಅಂತ ಎಲ್ಲ
ಓ ಹೌದಾ
ಹ ಹೌದು
ಹ್ಮ್ ನಾವವು ಇಲ್ಲೇ ಇದ್ವಿ
ಹಾ ಏನು
ಹಲೋ ಹಾ ಹೇಳಿ
ಕೇಳಿಸ್ತಾ ಇದೀಯಾ.
ಹಾ ಕೇಳಿಸ್ತಾ ಇದೆ
ಹ ಅದೇ ಆ ಏನು ನಿಮ್ಗೆ ಅಡುಗೆ ಎಲ್ಲಾ ಮಾಡಕ್ ಬರುತ್ತಾ.
ಹಾ ನನಗೆ ಅಡುಗೆ ಎಲ್ಲಾ ಮಾಡೋದಿಕ್ ಬರತ್ತೆ.
ಹೌದಾ ಏನೇನ್ ಅಡ್ಗೆ ಮಾಡ್ತೀರಾ.
ಗೊತ್ತಾ ಆ ಎಗ್ ಬುರ್ಜಿ ಗೊತ್ತಾ ನಿಮ್ಗೆ? ಅದ ಮಾಡ್ತೀನೀ.
ನನಗೆ ಹೇಳ್ಕೊಡಿ ಅಲಾ ಹೇಗ್ ಮಾಡ್ತಾರೆ ಅಂತ.
ಇಟ್ಕೋಬೇಕು ಟೊಮೊಟೋನ ಈರುಳ್ಳಿ ಈರುಳ್ಳಿ ಎಲ್ಲಾ ಕೊಚ್ಚಿಡ್ಕೋಬೇಕು. ಟಮೊಟೋ ಎಲ್ಲಾ ಕೊಚಿಟ್ಕೋಬೇಕು ಆಮೇಲೆ. ಸ್ವಲ್ಪ ಕರ್ಬೇವನು ಇಡ್ಕೋಬೇಕು ಚೆನ್ನಾಗಾಗತ್ತೆ ಆಮೇಲೆ ಮೆಣಸಿನಕಾಯಿನಾ ಎಲ್ಲಾ ಕೊಚ್ಚಿಡ್ಕೊಬೇಕ. ಆಮೇಲೆ ಗ್ಯಾಸ್ಡೆ ಸ್ಟೋ ಮೇಲೆ ಒಂದು. ಬಾಂಡೆನೋ ಅಥವಾ ಪಾತ್ರೆನೋ ಏನಾದೂ ಇಡ್ಬೇಕಾಯ್ತಾ ಅದಕೆ. ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಆದ್ಮೇಲೆ ಟಮೋಟೋ ಆಮೇಲೆ ಮೆಣಸಿನಕಾಯಿ ಆಮೇಲೆ ಜಾಸ್ತಿ ಈರುಳ್ಳಿ ಟೊಮೊಟೆ ಹಾಕ್ಬೇಕು ಆಯ್ತಾ.
ಹ್ಮ್
ಮೆಂತಿ ಸೊಪ್ಪು ಅದು ಕೊತ್ತಂಬರಿ ಅಂತೀವಿ ಏನದು ಸ್ವಪ್ಪ ಎಲ್ಲಾ ಹಾಕ್ಬೇಕು. ಅದೆಲ್ಲ ಫುಲ್ ಡ್ರೈ ಆಗಿ ಎಲ್ಲಾ ನಾನು ಡೈಲಿ ಉಪ್ಪು ಇದು ಟೊಮೊಟೋ ಇತ್ತ ಅಲ್ಲ ಅದು ಕೂಡ ಚೆನ್ನಾಗಿ ಬೆೇಯ್ಬೇಕು ಅದು ಬೆಂದ ಆದಮೇಲೆ. ಈ ಮೊಟ್ಟೆನ ಓಡಾದ ಹಾಕ್ಬೇಕು ಆಮೇಲೆ ಅರಿಶಿನ ಹಾಕ್ಬೇಕು ಯಾಕಂದ್ರೆ ಗೋದ ಗೋ ಬರುತ್ತೆ ಅಲ್ವಾ ಈ ಮೊಟ್ಟೆಗಳೆಲ್ಲೆಲ್ಲ ಅದೆಲ್ಲ ಬರೋದಿಲ್ಲ. ಹಾಕ್ಬೇಕು ಹಾ ಮೂಟೆ ನಾ ಯಾಕಂದ್ರೆ ಮೊಟ್ಟೆನ ಚೆನ್ನಾಗಿ ಪೀಸ್ ಪೀಸ ಪೀಸ್ ತರ ಮಾಡಾತಾ ಇರಬೇಕು.
ಹ್ಮ್ ಹ್ಮ್
ಮಾಡಿ ಫಸ್ಟ್ ಉಪ್ಪು ಮತ್ತೆ. ಖಾರದ ಪುಡಿ ಎಲ್ಲ ಹಾಕಿ ಖಾಲಿ. ಏನ್ ಗೊತ್ತಾ ನಾವು ಆ ಎಗ್ಬುರ್ಜಿ ಜೊತೆ ಚಪಾತಿ ಮತ್ತೆ ರೊಟ್ಟಿ ಎಲ್ಲಾ ತಿನ್ಬೇಕು ಎಷ್ಟ ಚೆನ್ನಾಗಿರುತ್ತೆ
ಹೌದು ಚೆನ್ನಾಗಿರುತ್ತೆ ನಮ್ಮ ಅಮ್ಮನ ಮಾಡಿ ಕೊಡ್ತಾರೆ.
ಹೌದಾ
ಹಾ ಅದು ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಹ್ಮ್
ಹ್ಮ್
ನಿಮ್ಗೆ ಮತ್ತೆ ಏನ ಇಷ್ಟ ಊಟದಲ್ಲಿ.
ನಮಗೆ ಊಟದಲ್ಲಿ ಅದೇ ಕೋಳಿ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ ಆಗತ್ತೆ.
ಹೌದಾ ನೀವು ಕೊಳ್ಳಿ ಸಾಂಬಾರಾ ಜೊತೆ ಅಕ್ಕಿ ರೊಟ್ಟಿ ತಿಂದಿದ್ದೀರಾ.
ಹಾ ಮಸ್ತ್. ಇರುತೆ ಅಕ್ಕಿ ರೊಟ್ಟಿ ಕೋಳಿ ಸಾಂಬಾರ್ ಅಂದ್ರೆ ನಂಗ್ ನನಗೆ ಎಷ್ಟು ಇಷ್ಟ ಗೊತ್ತಾ ನಿಮಗ ಇಷ್ಟನಾ?
ಹಾ ನನಗೂ ತುಂಬಾ ಇಷ್ಟ
ಹೌದಾ.
ಹ್ಮ್ ನಿಮ್ಗೆ ಮಾಡಕ್ ಬರತ್ತಾ ಅಕ್ಕಿ ರೊಟ್ಟಿ ನೀವ ಏನ್ ಮಾಡೋದು ಅಕ್ಕಿ ರೊಟ್ಟಿ ಮಾಡ್ತಿರೋ ಜೋಳದ ರೊಟ್ಟಿ ಮಾಡ್ತೀರಾ
ನಾವ್ ಅಕ್ಕಿ ರೊಟ್ಟಿ ಮಾಡುದ್ ನೀವ ಯಾವ ರಟ್ಟಿ ಮಾಡ್ತೀರಾ
ನಾವು ಅಕ್ಕಿ ರೊಟ್ಟಿನೇ ಮಾಡೋದು
ಹೌದಾ ಹೇಗ್ ಮಾಡ್ತೀಿ ನೀವ ಅಕ್ಕಿ ರೊಟ್ಟಿನ
ಅದೇ ಅಕ್ಕಿ ಹಿಟ್ಟು ಕಲಿಸ್ಬಿಟ್ಟ ತಟ್ಟಿ ತವಾ ಮೇಲೆ ಹಾಕಿ ಸುಟ್ರೆ ಆಯ್ತು
ಹ್ಮ್ ಏನ್ ಗೊತ್ತಾ ನಾವ್ ಗ್ಯಾಸ ಅಲ್ಲಿ ಸುಡೋದ್ರಕ್ಕಿಂತ ಒಲೆ ಬೆಂಕಿನಲ್ಲಿ ಸುಡ್ತೀವಿ ಗೊತ್ತಾ ಅದೇ ರುಚಿ ಚೆನ್ನಾಗ್ ಬರುತ್ತ ಹ್ಮ್ ಹೌದು ಮತ್ತೆ ನಿಮಗೆ ಉದ್ದ ಕೂ ಇಷ್ಟ ಆಗತ್ತ ಗಿಡ್ ಕೂುದಲು ಇಷ್ಟ ಆಗತ್ತಾ
ನನಗೆ ಮೀಡಿಯಂ ಕೂದಲು ಇಷ್ಟ
ಹೌದಾ
ನನ್ ಗೆಳತಿದ ಒಬ್ರ್ದು ಕೂದ್ಲು ಉದ್ದ ಏನಿಲ್ಲ ಆಯ್ತಾ ಉದ್ದದ ಮೀಡಿಯಂ ಕಿಂತನೂ ಸ್ವಲ್ಪ ಕಡಿಮೆ ಇದೆ
ಹ್ಮ್
ಅವ್ಳ ಕೂದ್ಲ ಅಂದ್ರೆ ನನಗ್ ತುಂಬಾ ಇಷ್ಟ
ಹ್ಮ್
ಚೆನ್ನಾಗಿದೆ ಅವ್ಳ ಕೂದ್ಲು ಅವಳಿಗೆ ಕ ಮಾಡಸ್ಬೇಡ ಅಂತ ಎಷ್ಟ್ ಹೇಳ್ತೀನಿ ನಾನು ಆದ್ರೂ ಹ ಒಂದ್ಸಲ ಮನೆ ಹೋದಾಗ ಕಟ್ ಮಾಡಸ್್ಕೊಂಡು ಬಂದಿದ್ದಾಳೆ ಇಷ್ಟೇ ಬಾಬ ಕಟ್ ಮಾಡಸ್ಕೊಂಡು ಬಂದಿದ್ದಾಳೆ
ಹೌದಾ ಕ್ ಊರೌರ್ ಇಷ್ಟ ಅವ್ ಏನಾರು ಮಾಡ್ಕೊಳ್ಳಿ ಮತ್ತೆ ಮುಂದೆ ಮದ್ವೆ ಆದ್ಮೇಲೆ ಮನೇಲೆಲ್ಲ ಬಿಡ್ತಾರೋ ಏನು ಕಸಾಗಿ
ಅದಕ್ಕೆ ನನ್ ಏನಂದೆ ಗೊತ್ತ ಯಾಕ ಬಾಬ್ ಕಟ್ ಮಾಡ್ಸ್ಕೊಂಡ್ ಬಂದಿದ್ಯಾಾ ಸುಮ್ಮನೆ ಬಾಯ್ ಕಟ್ ಆದ್ರು ಮಾಡ್ಬೇಕು ತಾನೆ ಅಂತ ಅಂದ್ಬಿಟ್ಟೆ ಅವ್ಳತ್ ಬಿಟ್ ಲು ನನ್ಗೆ ಪಾಪ ಅಂತ ಅನ್ನಿಸ್ತು
ನೀವೇನ್ ಬರೀ ಕತ್ತಿನ ಅಳ್ಳುಸ್ತಾನೇ ಇರ್ತೀರಾ ಏನು
ಇಲ್ಲ ಅವ್ಳು ಸ್ವಲ್ಪ ಹಾಗೆ ಸೆನ್ಸಿಟಿವ್ ಇದ್ದಾಳೆ
ಹೌದಾ ನಂತರನೇ ನಾನು ಕೂಡ ಸ್ಪಲ್ಪ್ ಸೆ
ಹೌದಾ ಹ್ಮ್ ಮತ್ತೆ ನಿಮ್ಗೆ ಸೀ ತನ್ಸುಗಳಿಷ್ಟ ಆಗತ್ತಾ
ನನಗೆ ಸಿಹಿ ತಿನ್ಸಗಳೆಲ್ಲ ಅಷ್ಟು ಇಷ್ಟ ಆಗಲ್ಲ ಖಾರ ತಿನ್ಸು ಅಂದ್ರೆ ತುಂಬಾ ಇಷ್ಟ ಆಗತ್ತೆ
ಹೌದಾ
ಹ್ಮ್ ಮತ್ತೆ ಸಮಚಾರ
ನೀವು ಗುಲಾಬ್ ಜಾಮೂನೆಲ್ಲಾ ತಿಂದಿಲ್ವಾ
ಗ ನಾನನ--ಅಂಗ್ಡಿಗೊಗ್ ಅಂದ್ರೆ ಇಷ್ಟಾನೇ ಆಗಲ್ಲ ನನ್ಗೆ
ಹೌದಾ ನನಗ್ ತುಂಬಾ ಇಷ್ಟ ಗುಲಾಬ್ ಜಾಮೂನಂದ್ರೆ
ಹೌದಾ ನಿಮ್ಗ್ ಹಂಗಂದ್ರೆ ಗುಲಾಬ್ ಜಾಮೂನ್ ಯಾವದಂಡ್ರಿಷ್ಟ ಇಷ್ಟ ಗೊತ್ತ ಡ್ರೈ ಗುಲಾಬ್ ಜಾಮೂನ್ ಇಷ್ ತುಂಬ ನಾನು ತುಂಬಾ ಹ್ಮ ಹ್ಮ್ ನೀ ಯಾವ್ ತರ ಗುಲಾಬ್ ಜಾಮೂನ್ ಇಷ್ಟ ಅದೇ ಪಾಕ ಎಲ್ಲ ಇರತ್ತಲ್ಲ ಆ ಗುಲಾಬ್ ಜಾ
ಇಲ್ಲ ನನಗ್ ಫಸ್ಟು ಡ್ರೈ ಗುಲಾಬ್ ಜಾಮೂನೆ ಆಮೇಲೆ ಇದು ಏನು ಅದು ಬಿಸಿ ಪಾಕದಲ್ಲಿರುತ್ತಲ್ಲ ಸಕ್ಕ್ರೆ ಪಾಕದಲ್ಲಿ
ಹ್ಮ್ ಬಿಸಿ ಇಷ್ಟಾಗುತ್ತಾ ತಣ್ಣ ತಿನ್ಬೇಕರೇನೇ ಆರ್ಸಸ್ತಾ---ತಣ್ಣಗಾಗುತ್ತೆ ಅಲ್ವ ಸ--ದಿಷ್ಟಗುತ್ತೆ ನಾನ ನಾನನ್ ಕಿದ್ದ ಬಿಸಿ ಆತ್ತ ಸ
ಓ ಹೌದಾ ಅದು ಬಿಸಿ ಇದ್ದಾಗೆ ಚೆನ್ನಾಗಿರುತ್ತೆ
ಹಾ ಸರಿ ಹಾಗಾದ್ರೆ ಇನ್ ಯಾವಾದ್ರೂ ಕರೆ ಮಾಡ್ತಿದ್ದ
ನಾ ಸರಿ
ಹ